ಏನ್ ಮಾಡ್ತಿದಾರ ಸಾರ್ ಹೆಲೋ ಕೇಳಸ್ತಿಲ್ವಾ ಹ
ಹಲೋ ಹಲೋ ಗೊತ್ತಿಲ್ಲ ಸಾರ್ ಸರ್ ಬಾತ್ ಮಾಡ್ತಾರೆ ಸರ್ ಹಲೋ
ಹಾ ಬಾತು ಏನು ಏನ್ ಸ್ಪೆಸಲ್ ಸರ್ ಇವತ್ತ ಯ ಕ ಗಾರ ಸರ್ ಇರೋರು ನಿಮ್ಮ್ಊರಲ್ಲೇ ಸರ್
ಹಾ ಸಾರ್ ನಮ್ಮ್ ಊರಲ್ಲೇ ಒಬರುತೀರೋಡ್ರ
ತ್ಯಕ್ ಯ
ಅದಕ್ಕೆ ಬಾತ್ ಮಾಡ್ತೇನ್ಿ
ಹ್ಮ ಹ್ಮ ಮಾಡ ಸರ್ ಹ್ಮ್ ಹಾ ಾಗಿ ಇಲ್ಲ ಬಗ ಮಾತಾಡ ಆಡುು ಈ
ಹೆಲೋ
ಏನ್ರರಿ ನಿಮ್ ಕ್ರೇಜ ಇತಾರ ಅವ ಆಾಮಟನ್ ಮಾಡಿದ್ದಾರೆ ಕಡೆ ಇನ್ನೇನ್ ಸರ್ ಸಮಾಚಾರ? ಬಿಡಿ ಸರ್ ಅವ್ರ ಒಂತರ ನೋಡಿ ಮ್ಯೂಸಿಕ್ ಅದ. ಇನ್ನ ಕ್ರೇಜ
ಏನ್ ಸಾರ್ ಗಾಡಿ ಹೊಡದ್ರಿ, ಹೊಡದ್ರಿ, ಹೊಡದ್ರಿ ಹೊಡದ್ರಿ ಏ ಬಿಡಿ ಸಾರ್.
ಹ ಮತ್ರಲ್ಲ ಇದಿಂದ ಮತ್ತ ಅ ಸರ್ ನಾಲ್ ಹೇಳಿ ನೋಡಮ ಯಾವ ತರ ಜರ್ತಿ
ಅದು ಒಂದು ಪ ಪಂಚಮುಖಿ ಆಂಜನೇಯ ಅಂತ ಯಾವ್ದ ಇತ್ತು ಸರ್ ಒಂದು.
ಮತ್ತೆ
ಮತ್ತೆ ಇನ್ನೊಂದು ಬೃಂದಾವನ ಸರ್, ಅವರು ಯಾರಪ್ಪ. ಪ್ಪಣಾಚಾರ್ಯರ ಇದ್ರಲ್ಲ ಅಲ್ಲಿ ಸರ್ ಪುನಃ ಇನ್ನೊಂದು ಬಂದು ಯಾವ್ದ ಆಂಜನೇಯಂದು ದೇವಸ್ಥಾನ ಸರ್ ದೊಡ್ಡದು.
ಹ ಸರ್ ಅದೊಂದು ಅದೊಂದು ಚಲಮ್ಮ ದೇವಸ್ಥಾನ ಅಲ್ಲೇ ಅಲ್ಲೇ ಅಲ್ವಾ ಸರ್, ಅಲ್ಲ ಅಲ್ಲ ಸಾಮಯ್ಯ, ಬ
ಏಕಶಿಲ ಬೃಂದಾವನ.
ಹಾ ಸರ್, ಅಲ್ಲೂ ಅಲ್ಗು ಅಲ್ಗು ಹೋಗರು.
ಹಾ ಮತ್ತೆ ಇನ್ನೆಲ್ಲ ಹೋಗ್ರಿ ಸರ್.
ಅಷ್ಟೇ ಸರ್ ಅಲ್ಲೇ ಲೋಕಲ್ ಅಷ್ಟ್ ತಿರ್ಗಾಡ್ಕೊಂಡು ಬಂದವ್ ಸರ್ ಹುಡುಗರೆಲ್ಲ ಫುಲ್ಲ ಖುಷಿಯಾಗಿ ಚಿಲ್ಲಾಗಿ ಹನ್ ಸರ್ ನೋಡ್ದ ಮ್ಯೂಸಿಯಂ. ನೋ ಸರ್ ಎರಡ್ ಸಲ ನೋಡ್ದಷಪ್ ನಾನು. ಎರಡ್ ಸಲ ನೋಡ್ಕೊಂಡು ತಿರ್ಗಾಡ್ಕೊಂಡು ಸೂಪರ್ ಸನ್ ಮ್ಯಸಮ ಹೆಂಗ ಇರ್ಬೇಕಕ್ ಒಬೊ ಮನುಷ್ಯ. ನ ತೋರ್ಸ್ಕೊಬ ಬಿಟ್ರ
ಹ ಸರ್ ಇನ್ನೊಂದಸರ್ ಸಮಾಚಾರ?
ಹೇಳ್ಬೇಕು ಸರ್ ನೀವೇ ನೀವ ಏನ್ ಮಾಡ್ ಸರಿ ಸರ್.
ಸರ್ ನಾವು ಇಲ್ಲಿ ಹೊರಗಡೆ ಬಂದಿರ್ವಿ ಸ್ವಲ್ಪ. ಸ ಆತು ಹ ಹೊರಗಡೆ ಬಂದಿದ್ವಿ ಸ್ವಲ್ಪ ಕೆಲ್ಸ ಹ
ಸರ್ ನೀವೇನಾರ ಬುಕ್ ಮಾಡಿದಾರಾ ಸ
ಹಾ ನಿಮ್ಗೆ ಬಂದಿದ್ದ್ಯಾ ಫೋನು
ಹ್ಮ ಸರ್ ನಮಗ್ ಬಂದೈ್ತಲ್ಲ ಓ ಟಿ ಪಿ
ಹಾ ಅದೇ ಲಾಸ್ಟ್ ಟೈಮ್ ಬುಕ್ ಮಾಡಿದೆ ಬರ್
ಇವತ್ತು ಹನ್ನೊಂದ ಇವತ್ ಹನ್ನೊಂದ ಗಂಟೆಗೆ ಅರೈವಿಂಗ್ ಒಂದಸ ಇರೀ ಸಾರ್ ಹಂಗೆ
ಹಾ ಇವತ್ತು ಅದೇ ಸರ್ ಬಂದವು ಇವತ್ತು ಅರ ಯ್ದ ಇಷ್ಟ ಕೊಟ ಕೊಡ್ರಿ ನ್ ಕೊ ಕೊ್ರಿ ಹೊ ನೀನ್ಿರಿ ಬಾಕಟ್ಟ ಸ ಪರ್ಸು
ಏನ್ ಸರ್ ಆರ್ಡ್ರ ಮಾಡರೋದು
ಸರ್ಲ ಇದು ವಾಲೆಟ್ ಮೆನ್ಸ್ ವಾಲೆಟ್
ಓಹೋಹೋ ವಾಲೆಟ್ ವಾಲೆಟ್ ಹ ನಾನು ನಾ ಏನು ಬುಕೇ ಮಾಡಿಲ್ವಲ್ಲಾ ಅಂತ
ಸರ್ ಈಗ ದುಡ್ಡ ಯ್ತ ಅದಲ್ಲ ತುಂಬಾ ಕ ಬೇಕಲ್ಲ ಸ ಕ ಯಾರ ಕೊಲೋ ಏನ್ ಸರ್ ಈ ತರ ನಮ್ ಜನ ಗೋಲ್
ಸರ್ ಹೆಂಗೆ ಸರ್ ನನ್ ನಂಬರ್ ಒಬ ಓಟಿ ಪಿ ತಗೊಂಡಿದ್ರೆ ನನ್ನ ಅಕೌಂಟ್ ಯೂಸ್ ಮಾಡ್ತಿದ್ದಾರೆ
ಸರ್ ಅದ ಲಾಸ್ಟ್ ಟೈಮುಮ್ಗೆ ಆಟರ್ೇ ಯಾವ್ದೋ ಬುಕ್ ಮಾಡಿ ಆಲ್ಟರ್ೇಟಿವ್ ನಂಬರ್ ನಿ್ದ ಕೊಟ್ಟಿದೆ ನೀವೇ ಯಾವ್ದೋ ಬುಕ್ ಮಾಡ್ಸೀರಿ ಅನ್ಸುತ್ತತೆ ನೋಡಿ ಗ್ಯಾಪ್ಸ್ ಕಳಿ ನನ್ನ ಅಕೌಂಟಿಂದ ಏನು ಸಡನ್ ಆಗಿ ನೋಡಿಲ್ಲ ಕೊಟ್ ಕೊಟ್ಟಿದ್ದೇನಿ ನಿಮ್ಮ ಅಕೌಂಟಿಂದ ಏ ಎಾ ಸೆಾಳಡಿಸಿ ಸರ್ಗಸ್ ಮಾಡ್ಬೇಡಿ ನನ್ನಕೊಂಡಲಿ ಕಟ್ಟ ಕ ನಿಮ್ಮ ಅಕೋಟಿಂದ ಏನು ಕೆಟ್ಟಗಲ್ಲ ದುಡ್ಡು ಬಿಡಿ ಇವತ್ನಾನನೆ ಮಾಡಕ್ ಹೋಗಿಡಿ ನನ್ನ ಹಕೊಂಡಿಂದೆ ಕೆಟ್ಟಗಲ್ಲ ಮೂರ್ ಮೂರು ಮೂರ್ ಮೂರು ಯೋಜನೆಗಳನ್ನ ಕೈಗೊಳ್ ವರು ನಮ್ಮ ರಿಕ್ಕಿ ಅವರು
ಹ್ಮ್ ಅವ್ರ ಬಿುಡಿ ಸಾರ್ ಅವರು ಅವ್ರ ಒಂಥರ ಹತ್ತು ಮೆದ್ಲಿ ಇರೋಂತ ಪಾರ್ಟಿ
ಎಲ್ಲ ಸೋಮವಾರ ಮೈಸೂರ್ ಹೊಟೈತಿವಿ ಅಂತಂದ್ರು
ಹ ಸರ್
ಹ್ಮ ಒಬ್ಬೊಬ್ರ ಕಳಿಸ್ತಾವ್ರ
ಅದೇನ ಸರ್ ಅಮಾವಾಸ್ಯ ಅಂದಬಿಟ್ಟ ನಿಮ್ಮತ್ತ ಉಳ್ಕ ಬಿಟ್ರ ಅಂತಲ್ಲ ಸರ್ ಅವ್ರು
ಹಂಗೆ ಆಗ್ಬೋದು ಬುಡಿಸ ಹ
ನಾಳೆ ನಾಳಿದ್ದು ಹೋದಾರಂತೆ ತಲ ಸರ್
ನಾಳ ಹಾ ಏನ್ ಸಾರ್ ಇವರ್ದು ಸಾಂಗು ಗೀತೆಗಳು ಟೈಮ್ ಆಗಿಲ್ಲ ಬಿಡಿ ಸರ್ ಟೈಮ ಆಗಿಲ್ಲ ಯೋಚನೆ ಮಾಡಬೇಡಿ ಸಾರ್
ಅವ್ರ ಹಂಗೆ ಸರ್ ಬಾ ತ್ರುಂ ಸಿಂಗರ್ ಸರ್ ಅವರು
ಹಾ ಬಿಡಿ ಸರ ಇಲ್ಲಿ ಜಾಯ ಸ ಇನ್ನೇನ್ ಸರ್ ಸಮಾಚಾರ ಇನ್ನೇನ
ಹ್ಮ ಹೇಳ್ಬೇಕು ಸರ್ ಏನ
ಅದೆ ಬನಿಶಾ ನಾವ ಈಗ ನಮ್ದ ಏನಿಲ್ಲ ಚವಾ
ಸರ್ ಪೀ ಸಿ ಸರ್ ಓದ್ತಿದ್ದಾರೆ ಸರ್ ಈಗ
ಎಲ್ಲಿ ಸರ್ ಇವಾಗ ನಿದ್ದೆ ಮಾಡಿ ಎದ್ದಿದೀವಿ ನೆನ್ನೆ ಟ್ರಿಪಗ ಹೋಗೀನ್ ಬಂದು ಸುಸ್ತಾಗಿ
ಹ್ಮ
ಇವತ್ತ ಏನಾರು ಮಾಡ್ಬೇಕು ಸರ್ ಇವತ್ತು ನಾಳ ಬುಡಲ್ಲ ಇವತ್ತಿಂದ ಇವತ್ತ ಇಲ್ಲ ನಾಳೆಯಿಂದ ನಡಿತೀವಿ ಸರ್
ಅಲ ಹ್ಮ್ ಯಾವ್ದು ಹೇಳ ಅಣ್ವೋ ಆ ಗಂಡು ಸಿದ್ಧಾರ್ಥಗ ಫೋನ್ ಮಾಡಿ ನೋಡ್ತಿನ್ ತಡಿ
ಮೂರ ಇವೆಲ್ಲ ಇವ ಹಿಡಿದ್ರ ಮಾತ್ರ ಬಿಡಲ್ಲ ಸರ್ ಹ ಮೆಂಟಲಿ ಡಿಸ್ಟ್ರಾಕ್ಷನ್ ಆಗ್ಬಿಟ್ಟೀನಿ ಈಗ ಮೆಂಟಲಿ ಡಿಸ್ಟರ್ಬ್ ಆಗ್ಬಿಟ್ಟತಿನಿ ಈಗ
ರೆಡಿ ಮಾಡಮ್ಸ ಆಂಟಿ ಸಿದ್ಧಾರ್ಥ ಇಲ್ವಾ
ಯಾರು ಯಾರು ಯಾರು ಯಾರು ಆ ಸಾಂಗ್ ಗೊತ್ತ ಸರ್ ಅ ಸಾಂಗ ಆಕ ಹೊಡಿತಿದ್ರ ಹೆಂಗ್ ನೋಡಿ ಸಾಂಗ ಈ ಸತಿ ಮಗನದು ಆ ಮಂದಬೂತ್ ಗ
ಬಿಡಿ ಸರ್ ಬಲ ಆಯ್ತ್ ಕಬಡ ಒಲೆ
ಬುಡದ ಸರ್ ಬೆಂಗ್ೂರ್ಗ ಹೋಗಿ ಟ್ರೈ ಮಾಡ್ಡ್ತನಿ ಈ ಸರಿ
ಬೆಂಗ್ಳೂ ಸರ್ ಬೆಂಗ್ಳೂರ್ ಹೋದಾರ ಸರ್
ಬೆಂಗ್ಗಳೂರ್ ಟಗಂಬನಿ ಸರ್ ತಲೆ ಕೆಡಿಸ್ಕಬೇಡಿ ಇದೇ
ಬಾಲ ಹಂಗಬಾ ರಾಜುಪ್ಪ ಏನ್ ಮಾಡಕ್ಕಳು ವ ತ ಕಾಳ ತುಂಪನ್ ಮಾಡಕಳು
ಹ
ಫನ್ ಮಾಡ್ಿಡ್ಡು ಅಲ್ಲ ರೆಡಿ ಮಾಡಕೇಳು
ಇದೇ ಫೇಲ್ ಹೋದ್ರ ಸಾರ್
ಹಾ ಸರ್
ಇದೇ ಫೇಲ್ ಹೊಂಟಾರ ಬಿುಡಲ್ಲಸ ಎತ್ಬಡ್ತನಿ ಎ ಸಾರ್ ಈಗ ನಾವು ಜೀವ ಅಲ್ಲ ಸಾರ್ ಈ ನಮ್ಗ ಒಂಥರ ಮನ್ಸ ಕೈಗೆ ತೃಪ್ತಿಯೋಗಬಡ್ತ ರಾಘವೇಂದ್ರ ಸ್ವಾಮಿಗಳು ನೋಡಿ
ನಮ್ಗು ಹಂಗೇ ತ್ ಸರ್ ನಿನ್ನೆ ಟ್ರೈನಲ್ಲಿ ಬರ್ಬೇಕ್ರೆ ಏನೋ ಒಂದ್ ಫೀಲು ಬದಾಕ್ ಬಿಡೋ ಮೂನ್ಂಗ ಇತ್ತು ಎಲ್ಲಾನೂವೆ
ನಿಮಗೆಲ್ಲ ಒಥರ ಫೀಲ್ ಚೇಂಜ್ ಆಗ್ಟದ ಸರ್ ನಮ್ಗೆ ಲಾಯರ್ ಇದ್ದಾರೆ
ಅಯ್ ನೋಡ ಅವನ್ ಒಂಚೂರು ಮಾಡವನ್ಗ
ರಾಗಿದೆ ಈ ಬ ಬುಡ ಬಸರ್ ಇವಾಗಿಂದ
ಹ್ಮ ಸರ್ ಸರ್ ಇನ್ನ ಎಷ್ಟ್ ದಿನಕ್ಕೆ ಹೋಗಮ್ ಸರ್
ಸರ್ ಹದ್ನೈದು ದಿವ್ಸ ಸರ್ ರೆಡಿ ಮಾಡ
ಸರ್ ಹಾಗ್ರ ನಾವು ಒಂದ ಕೆಲ್ಸ ಮಾಡ್ಬೇಕು ಸರ್ ನಮ್ದು ಡ್ರೈವಿಂಗು ಮುಗಿತಿದ್ದಂಗೆ ಸರ್ ಡ್ರೈ ಈಗ ಡ್ರೈವಿಂಗ್ ಆದ್ಮೇಲೆ ಸುಮಾರು ಎಷ್ಟ್ ದಿನಕ್ಕೆ ಹೂಗ್ತಾರ ಸರ್ ಆರ್ ಟಿ ಓಗೆ
ಹ. ಇಪ್ಪತ್ತೊಂದ ಕ್ಲಾಸ್ ಡ್ರೈವಿಂಗು ಮಧ್ಯೆ ಭಾನುವಾರ ಎಲ್ಲ ರಜಾ ಹಾಕಿದಾರಲ್ಲಾ.
ಸರಿನಾಾ ಇನ್ ಕರೆಕ್ಟ್ ಆಗ ಆರ್ ಕ್ಲಾಸ್ ಐತೆ ಸ
ಹ್ಮ ನಾಾರ್ ಪ್ರಾಸ ಅ್ರೆ ಇನ್ನತ್ತು ದಿನ ಇನ್ನತ್ತು ದಿನ. ಸರಿ ಸರ್.
ಹೌದಾ ಸರ್ ಹಂಗ್ರ ನಾವು ಒ--ದ್ ಹದ್ನೈದ ದಿನ ಇಪ್ಪತ್ ದಿನದೊಳಗೆ ಹೋಗ್ಬೋದು ಸರ್ ಹಂಗ್ರ ಈ ತಿಂಗಗಳೊಳಗೆ
ತಿಂ--ಳೂ ಒಳಗಡೆ ಹೋಗ್ಬೋದು ಸರ್
ಸರಿ ಇತ್ತ ಎಷ್ಟು ತಾರೀಕು ಹದ್--ನೈದು ಸರ್ ಹಂಗ ರ ಈ ತಿಂಗಳು ಒಳಗೆ ಹೋಗ್ಬೋದಲ್ಲ ಸರ್ ನಾವು ಹ್ ಸರ್ ಹಗೆ ಹಗೆ ಮಾಡಂಬಂಬಿಡಿ ಸ
ಮತ್ತ ಹ ಬುಡಲ್ಲ ಸರಿನ್ನು
ಹಾ ಸರ್ ಕೊಡ್ದು
ಇಲ್ಲ ಯಾವಾದ್ರು ಪ್ರೈವೇಟ್ ಆದ್ರರು ಮಾಡ್ಬೇಕು ಇಲ್ಲ ಬರಂಗಂಂತ ಒಂದು ಗವರ್ಮೆಂಟ್ ಆದ ಬರ್ಬೇಕು.
ಹ್ಮ್ ಸರ್.
ನೋಡಣ ಸರ್ ಹೆಂಗಐತದ ಹಂಗ. ಇವತ್ತು. ಹೌದು.
ಹೋಗ ಸ್ವಲ್ಪ ಬೇಜಾರ.
ತಗ. ಲ ಏಳ ಅಂದ್ರ. ಸರಿ ಅದಕ್ ಮಡಿಕ ಕೂತಿದ್ದಮ್ಮಣ ನೀನ್ ಸರಿ ಹ ಹ ಡಮಾರ್ ಹೊಡದಾಯ್ತು. ಹ್ಮ್. ಆಯ್ತ ಈಗ ಈಗಾಳಿ ಎಲ್ಲ.
ಸರ್ ಹಲೋ ಸರ್.
ಹೇಳಿ ಹೇಳಿ.
ಹೇಳಿ. ಸರ್ ಓಲಿ ಇನ್ನಂದು ಸರ್ ಸಮಾಚಾರ.
ಎಲ್ಲ ಒಳಪಕ್ಕ.
ಈ ನೋಣ.
ಹ ಸರ್ ಬೆಂಗಳೂರು.
ಹಾ ಸರ್ ಅವರು ನಿಮ್ಮ ನಿಮ್ಮ ಸಾಪ ಪಲ್ಟಿಗಳು ಇನ್ನೊಬ್ರು ಅವರಲ್ಲ ಗದ್ದ್ಗೋಗಾರಲ್ಲ ಈಗ ಕೆಲ್ಸ ಮಾಡಕ
ಅವರು ಫಿಕ್ಸ್ ಕಾಮಿಡಿ ನಾಮ
ಮಾಡ್ತೀವಿ